ಹಲೋ
ಹಾ ಅಲೋ
ಹಾ ಆರಾಮದಿರಿ
ನೀವ ಆರಾಮ್ ರಿ
ಹಾ ಆರಾಮ್ ಏನ್ ಮಾಡತ್ತರಿ
ಏನಿಲ್ಲ ನೋಡ್ರಿ ಟೀ ಆಯ್ತು
ಹಾ
ಇನ್ನು ಸಂಜೆ ಎಲ್ಲಾ ಅಡ್ಗೆ ಕೆಲ್ಸ ಸ್ಟಾರ್ಟ್ ಮಾಡ್ಬೇಕಿತ್ತು ಒಂದ್ ಸ್ವಲ್ಪ ಒಂದ್ ಹತ್ ನಿಮಿಷ ಬ್ರೇಕ್ ಅಂತ ಸುಮ್ಮ ರಿಲೀಫ್ ಮಾಡಾಕತೀವ್ರರಿ
ರೆ ನ ನಾವೇ ಕೂಡಲ್ಲ ಹಂಗಾಗಿ ನಾವು ಈಗೇನು ಸಂಜೆ ಕ ಇನ್ನ ಮನೆಯವ್ರಕ್ಕೆ ಮಾಡ
ಹಾ
ಹ್ಮ್ ಮತ್ತೆ ಏನ್ ಮಾಡತ್ತಾರ ಹುಡುಗರು
ಹುಡುಗರೆಲ್ಲ ಸ್ವಲ್ಪ ಹೊರಗಡೆ ಹೋಗ್ಯದ ನೋಡಕ್ಕ ಸಾಯಂಕಾಲ ಆಯ್ತಲ್ಲ ಸ್ವಲ್ಪ ಹೊರಗಡೆ ಹೋಗ್ ಬಂದ್ರ ಫ್ರೆಶ್ ಇರ್ತಾರ ಮನೆಯಲ್ಲಿ ಆದ್ರೆ ಅವ್ರಿಗೆ ಒಂತರ ಗೊಂಜಾಟ ಅನ್ಸುತ್ತಲ್ಲ ಹ್ಮ್ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ಅವ್ರ ಅಜ್ಜಿ ಜೊತೆ ಅವ್ರು ಹೊರಗೆ ಹೋಗ್ಯಾರ
ನಮ್ ಹುಡುಗರು ನಮಲ್ ಅಂದ್ರೆ ನಮ್ ಭಾವನ್ ಮಕ್ಳು ನಮ್ಮ ಬಲ್ ಬರ್ತಾರ ಏನಾರ ಹೊರಗೆ ಹೋಗೋದಿತ್ತ ಅಂದ್ರು ನಾವಲ್ಲಿ ನಮ್ ಆ ಕಾಕೆ ಮನೆಗ್ ಹೋಗ್ ಬರ್ತಿವಂತ ಹೇಳಿ ನಮ್ಮ್ ಮನೆ ಬಂದ ಇಲ್ಯ ನಮ್ಮ್ ಮನ್ಯಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಅದ ಆಟಾಡಕದೆಲ್ಲ
ಹ್ಮ
ಟೆರಸು ಅದೆಲ್ಲ ಚಲೋ ಅದ ಹಂಗಾಗಿ ಇಲ್ಲೇ ಬಂದ್ ಆಟ ಆಡ್ತಾರ
ಹ್ಮ್ ಹ್ಮ ಹ್ಮ್ ಹ್ಮ ಚಲೋ ಬಿಡಕ ನಿಮ್ಗೂ ಟೈಮ್ ಸ್ಪೆಂಡ್ ಮಾಡ್ದಾಗ ಆಗತ್ತಲ್ಲ ನೀವು ಅವ್ರ ಜೊತೆಗೆ ಟೈಮ್ ಕೊಟ್ಟಂಗ ಆಗುತ್ತೆ ನಿಮಗೂ ಮೈಂಡ್ ಎಲ್ಲಾ ರಿಲೀಫ್ ಆಗುತ್ತೆ ಬೆಳಗ್ಯಿಂದ ಒಬ್ರ ಇದ್ದು ಟಿಚಿಂಗ್ ವರ್ಕಿಂಗ್ ಹಂಗ ಅಂತೇಳಿ ಬ್ಯಸಿ ಇರ್ತೀರಾ ಒಂದು ರಿಲೀಫ ಸಿಗತ್ತೆ ನಿಮ್ಗು
ಹೌದ್ರಿ ಆ ಹುಡ್ಗರು ಆಡದ್ ನೋಡಿ ಸ್ವಲ್ಪ್ ನಮ್ಗೂ ಸ್ವಲ್ಪ ಮೂಡ್ ಫ್ರೆಶ್ ಆಗ್ತದೇ
ಹ್ಮ್
ಹ್ಮ್
ಹಂಗಿದ್ರೆ ಚಲೋ ಬಿಡಾಕ್ಕ
ಹಾ ರೀ
ಹ ಹ್ಮ್ ನೀವೇ ಹೇಳ್ಬೇಕ ನೋಡಕ ನಮ್ ಕಡೆ ಅತ್ರು ಮಳೆ ಸ್ಟಾರ್ಟ್ ಆಗ್ತಿದೆ ಹ್ಮ ಹ ಆ ಆತರ ಫುಲ್ ಕ್ಲೈಮೇಟ್ಸ್ ಇನ್ನು ಚೇಂಜ್ ಆಗಿಲ್ಲ ಅಕ್ಕ
ಹಾ ರೀ
ತೋರ್ಸುತ್ತಾ ಫುಲ್ ಬರ್ತಾ ಹ ನೈಟ್ ಬರ್ಬೋದಕ್ಕ
ಲೈಟ್ ತೆಗಿತಾರೆ ಅವರು
ಲೈಟ್ ಹೋಗಿ ಇನ್ನು ಎರಡ್ ತಾಸ ಆಯ್ತಕ ಇವಾಗ ಆಲ್ರೆಡಿ
ಹೌದಲ್ರರಿ ಅದು ಮಳಿನ ಎಲ್ ಇರ್ತದ ಏನು ಇವ್ರ ಲೈಟ್ರೈ ಜಲ್ದಿನ
ಹ್ಮ ತೇಗಿತಾರಕ್ಕ ಏನ್ ಮಾಡುದು ಅದೇ ಪ್ರಾಬ್ಲಮ್ ಆಗ್ಬಿಟೈದಕ್ಕ
ಹಾ ರೀ
ಹ್ಮ್ ಕರೆಕ್ಟ್ ಟೈಮ್ ಗೆ ಲೈಟ್ ಇರಲ್ಲ
ಹ್ಮ್
ಹ್ಮ
ನಿಮ್ ಊರಲ್ಲಿ ಯಾವ್ ಟೆಂಪಲ್ ಫೇಮಸ್ ಅದರೀ
ನಮ ದೇವಿ ಟೆಂಪಲ್ ಫೇಮಸ್ ಐತಕ್ಕ
ಯಾವ ದೇವಿರೀ
ಜಮಮ್ಮ ದೇವಿ ಅಂತ
ಹ್ಮ್ ಹ್ಮ್ ಹ್ಮ್
ನಮ್ಮ ದೇವತೆ ಅದಾಳ ಅಕ್ಕ
ಹಾ ವರ್ಷಕ್ಕ ಒಂದ್ಸಲ ಜಾತ್ರೆ ಆಗ್ತೇನ್ರಿ
ವರ್ಷಕ್ಕಲ್ಲಕ್ಕ ಮೂರ್ ವರ್ಷಕ್ಕೊಮ್ಮಿ ಆಗುತಕ್ಕ ಹಾ ಮೂರ್ ವರ್ಷಕ್ಕೊಮ್ಮೆ ಜಾತ್ರೆ ಮೂರ್ ವರ್ಷಕ್ಕೊಮ್ಮೆ ಆಲ್ಮೋಸ್ಟ್ ಎಲ್ಲಾ ಕಡಲಿಂದ ಪಕ್ತಾರಿಗಳು ಬರ್ತಾರಕ್ಕ ತಿಂಗಳಿಗ ಒಮ್ಮೆ ಅಮಾವಾಸ್ಯಗ ಒಮ್ಮೆ ದಾಸೋಹ ನಡೀತದ
ಹ್ಮ್
ಹ್ಮ್ ಭಕ್ತಾದಿಗಳು ಜಾಸ್ತಿ ಅಕ್ಕ
ಹೌದ ಯಾವ ಯಾವ್ ಟೈಮ್ ಒಳಗ ಇರ್ತದ್ರಿ ಜಾತ್ರಿ
ಜಾತ್ರೆ ಎಷ್ಟು ಈ ಮೂರ್ ವರ್ಷಕ್ಕೆಮ್ಮಕ್ಕ ಮೇ ತಿಂಗಳಗಳಲ್ಲಿ ಆಗತ್ತಕ್
ಹ್ಮ್ ಹ್ಮ್ ಹ್ಮ್ ಅಂದ್ರ ಚೌಡಮೈ ಜಾತ್ರಿ ಟೈಮ್ದೊಳಗೆ ಮಾಡ್ತಾರೆ
ಅದು ನನ್ಗ ಅದ್ರ ಬಗ್ಗೆ ಗೊತ್ತು ಲಕ್ಕ ಈ ಕಡೆ ಅಕ್ತಂಗರ ಮಸಿ ಕಂಪ್ಲೀಟ್ ಆಗಿ ಮುಂದೆ ಬಾದ್ಮಿ ಅಮಾವಸ್ಯೆ ಅಂತ ಇರ್ತೇತಕ್ಕ ಅದ್ರೊಳಗೆ ಮಾಡ್ತ ತರಕ ಮತ್ತೆ ಸಾಮೂಹಿಕ ವಿವಾಹಗಳು ಆಗ್ತವು ಒಳ್ಳೆ ಬಡವರ ಗೆಲ್ಲ ಹೆಲ್ಪಿಂಗ್ ಒಳಗ ಐತ್ ನೋಡಕ
ಹಾ ಹೆಂಗಂದ್ರೆ ಚಲೋ ಆಯ್ತ ತಗರಿ ಮತ್ತೆ
ಹ್ಮ್
ಹಂಗಗೆಲ್ಲಾ ಟೆಂಪಲ್ ಗಳದಾಗ ಹಂಗ್ ಮಾಡಿದ್ರ ಹ್ಮ್ ಅವಳ್ಳದತ ಸ ಬಡೋರಿ
ಹಾಕ್ಕಾ ಅದು ಇವಾಗ ಎಂದ ಆಕ್ಕ ನಾವು ಇನ್ನುೂ ಸಣ್ಣದಾಗಿಾನನು ಆ ಪದ್ಧತಿನೇ ಅಳ ಕೊಡ್ಸ್ಕೊಂಡ್ ಬಂದ್ಬಿಟಾರಕ್ಕ ಊರಲ್ಲಿ ಇರಿಕ್ರನ್ನೋದು ಇವಾಗನು ಅದ್ರಲ್ಲ ಅದೇ ತರ ಒಂಟೈತಕ
ಹ್ಮ್ ಒಳ್ಳೇದ್ ಬಿಡ್ರಿ
ಹ್ಮ್ ಯಾವವುದೇ ರೀತಿಲಿಂದನೂ ಜನಗಳಿಗೆ ಇದು ಇಲ್ಲಕ್ಕ ತೊಂದ್ರೆ ಇಲ್ಲ
ಹ್ಮ್ ಹೆಲ್ಪ್ ಆಗ್ಬೇಕು ಹ್ಮ್ ನಾವ ಏನ್ ಉಳ್ಕದಲ್ಲ ಜಾತ್ರೆೊಳಗ್ ಬರ್ ಖರ್ಚೆ ಆಗ
ಹಾ ಅಕಲ್ ಇನ್ನು ಒಂದಕ್ಕ ಈ ಕಡೆ ಎಲ್ಲಾ ಮತ್ತೆ ಬಡವರು ಜಾಸ್ತಿ ಅಲ್ಲಕ್ಕ ಅದೊಂದ ಹೆಲ್ಪ್ ಈ ಕೆಲವೊಬ್ರರಿಗೆ ಮ ಮದ್ವೆ ಮಾಡ್ಕೊಕ್ ಆಕ್ತಿರಲ್ಲ ಅಂತವ್ರಗೆಲ್ಲಾ ಈ ಸಮಯಕ್ಕೂ ಯಾವ ಹೆಲ್ಪ್ ಮಾಡತ್ಕ್ಕ
ಹೌದ್ರಿ ಅದು ಮತ್ತ ದೇವ್ರ ಆಶೀರ್ವಾದ ಅದು ದೇವ್ರ ಜಾತ್ರೆೊಳಗ ಮಾಡ್ಕೊೊಳ್ಳೋದಂದ್ರೆ ತೀರಾ ಒಳ್ಳೇದದು
ಚಲಕ್ಕ ಮತ್ತೆ ದೇವಿಯ ಆಶೀರ್ವಾದ ಸಿಗುತ್ತಾ
ಹೌದ್ರಿ
ಒಳ್ಳೇದೆಲ್ಲ ಹ ಅವ್ರಿಗೆ ಯಾರ್ಯಾರು ಏನೇನ್ ಸಜೆಷನ್ ಕೊಡ್ತಾರೆ ಎಲ್ಲಾ
ಹ್ಮ್ ಹ್ಮ್ ಹ್ಮ್ ಒಳ್ಳೇದ್ ಬಿಡ್ರಿ ಅದು
ಹಾ ನಿಮ್ ಕಡೆ ಸ ನಿಮ್ ಕಡೆ ಯಾವ ಪಲ್ ಫೇಮಸ್
ನಮ್ ಕಡೆ ಶರಣ್ ಬಸವೇಶ್ವರ
ಹಾ ಮೊನ್ನೆ ಜಾತ್ ಆಯ್ತಲ್ಲಕ್ಕ
ಹಾ ರೀ ಯುಗಾದಿ ಟೈಮ್ದೊಳಗ ಆಗ್ತದ್ರಿ
ಹ್ಮ್
ಹ್ಮ್ ಜೋರೇ ಆಗ್ತದ್ರಿ
ಹಾ
ಹ್ಮ್ ನಮ ಅದು ಆ ಅಲ್ಲಿ ಯಾವಾಗ್ಲೂ ದಾಸೋಹ ಇರ್ತವ್ರ ನಮ್ಮ ದಾಸೋಹ ದಶ ಶರಣ ಮತ್ತೆ ಇದನೇ ಅದ ಪಟ್ಟಾನೇ ಅದ
ಹಾ ಹಾ
ಹ್ಮ್ ಗೊತ್ತಿರ್ಬೋದ ಏನ್ ಅನ್ಕೋತೇನ್ರಿ
ಗೊತ್ತಾಯ್ತಕ್ಕ
ಹ್ಮ್
ನಮಗೂ ಎಲ್ಲಾ ಸ್ವಲ್ಪ ಎ ಅದ್ರ ಬಗ್ಗೆ ಎ ಬೈ
ಹಾ ರೀ
ಯಾಕಂದ್ರ ಅಲ್ಲೇ ಜಾಬ್ ಮಾಡ್ತಿದಾರಲ್ಲ. ರಿಲೇಷನ್ಸ್ ಎಲ್ಲ ಅವ ಅವಾಗ ಹೋಗ್ ಬಂದಿರ್ತೀವಿ ಸ್ವಲ್ಪ ಮಾಹಿತಿ ಗೊತ್ತರತಿ ಅಂದ್ರೆ ನಿಮ್ ಅಷ್ಟು ಗೊತ್ತಿರಲ್ಲ.
ಹ್ಮ ಅಂದ್ರ ಸ್ವಲ್ಪ್ರ ಇರ್ತಲ್ಲ ಅದೇ ಫೇಮಸ್ ಅದೆೇ ಹ್ಮ್
ಮತ್ತೆ ಇವಾಗೆಲ್ಲಾ ಎಜುಕೇಶನ್ ಆ ಕಡೆನೆ ಜಾಸ್ತಿ ಎಲ್ಲಾಕ್ಕ ಏನಾದ್ರು ಒಂದ್ ಅಪ್ಲಿಕೇಶನ್ ಹಾಕಿರ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೋದು ಅದೊಂ ಒಂತರ ಅವರು ಗುರುಗಳೋ ನಿಂದ ಅದೊಂದು ಅಂದ್ರ ಆಶೀರ್ವಾದ
ಹ್ಮ
ಹ್ಮ ಹ್ಮ್ ಹ್ಮ್
ಹ ಮತ್ತತ್ ಅದ್ರ ಕಡೆದೇ ಜಾಸ್ತಿ ಇದು ಅವ ರೀ ಎಲ್ಲಾ ಇನ್ಸ್ಟಿಟ್ಯೂಟ್ ಗಳೆಲ್ಲಾ ಅದ್ರ್ದೇ ಅವ ಅಪ್ಪ ಹ್ಮ್ ಯುನಿವರ್ಸಿಟಿ ನ ಶಾಣ ಬಸೋಸ ಯೂನಿವರ್ಸಿಟಿ ಎಲ್ಲ. ಅಪ್ಪ ಕಾಲೇಜ್ ಮತ್ತೆ ಗೋದುತಾಯಿ ಹ್ಮ್ ಅವಲ್ಲಾ ಅವ್ರದ್ದೇ ಅವರು
ಹ್ಮ್ ನಿಮ್ಗೆ ಎಲ್ಲಾ ಎಲ್ಪ್ ಆಗೇತ್ ಅಂದಂಗ ಆಯ್ತು
ಹ್ಮ ಹೆಲ್ಪ್ ಅಂದರೆ ನಾ ಇನ್ ಇಲ್ ಕಲ್ತಿಲ್ರಿರಿ
ಹಾ ಹ್ಮ್ ಹ್ಮ್್ಮ
ಅಂದ್ರೆ ಒಂದ ಏನ ಅಂದ್ರ ಬೆಳವಣಗರೇ ಆಗ್ಯದ ಅದ್ ಅದ್ರಲಿಂತ ಯೂನಿವರ್ಸಿಟಿ ಅದ ಎಲ್ಲಾ ಇದ್ರ ಚಲೋ ಅಲ್ರಿ
ಹಾ
ಹ್ಮ್
ಅದೇ ಹೇಳ್ದ್ನಕ ಯಕ ಯುನಿವರ್ಸಿಟಿ ಎಷ್ಟು ನಮ್ಮ್ ಹತ್ರ ಇರ್ತಾವಲ್ಲ ಅಷ್ಟು ಎಜುಕೇಶನ್ ಒಳಗೆ ತೊಂದ್ರರೆ ಆಗಲ್ಲ ಹ್ಮ್ ತೊಂದ್ರೆ ಆಗಲಕ್ಕ ಇವಾಗ ನಾವೆಲ್ಲ ಕಲ್ತು ಒಂದ್ ಯಾವದೋ ಒಂದ್ ಪತ ಹತ್ರ ಪಡಿಬೇಕಾದ್ರ ಯುನಿವರ್ಸಿಟಿ ಅಂತ ಒಂದು ಗುಡ್ ಇಟ್ಬಿಟ್ಟಿರ್ತಾರಲ್ಲ. ಅಲ್ಲಿ ಹೋಗಿ ನಾವಂದು ತೆಗೆದುಕೊಳ್ಬೇಕಂದ್ರೆ ಕೆಲವರು ಬೇಗ ಹಿನ್ ತಿರುಸ್ಕೊಂಡ್ ಬಿಡ್ತಾರಕ್ಕ ತಗೊಂಡ್ ಬಿಡ್ತಾರ ಕೆಲವೊಬ್ರಗ ಆಗಲ್ಲ ಟೈಮಾರ್ ಆಗಿರ್ಬೋದು ಒಂದ ಹಸ್ತ ವ್ಯವಸ್ಥೆಯಾರಗಿರ್ಬೋದು ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ತೊಂದ್ರರೆಗಳಾರು ಉಂಟ ಆಗಿರ್ಬೋದು ಅದೇ ಹಿಂಗ ಹತ್ರರದೊಳಗೆ ನಮ್ದ ಆದ ಯೂನಿವರ್ಸಿಟಿ ತಂದ್ರೆ ಬೇಗ ಹೋಗಿ ತಗೊಂಡ್ ಬರ್ತಾರ ಮುಂದ ಅವ್ರ ಎಜುಕೇಶನಗೆ ಹೆಲ್ಪ್ ಆಗ್ತಾವ ಹ್ಮ್ ಅದೊಂದ ಒಳ್ಳೇದು ಅಂತ ಹೇಳ್ತಿದ ಅಕ್ಕ
ಹೌದ್ರಿ
ಚತ್ರನೇ್ರ
ಮತ್ರಿ
ಮತ್ತ ಏನಿಲ್ಲಲ್ ನೋಡಕ ಹೇಳ್ಬೇಕಲ್ಲಾ ನಿಮ್ ಸಿಸ್ಟರ್ಸ್ ನಿಮ್ ಬ್ರದರ್ಸ್ ಎಲ್ಲಾ ಪ್ರ ಆರಾಮಕ್ಕ
ಹೌದು ನಮ್ಮ ಮನ ಬಲ್ಲೆಲ್ಲಾ ಕುಂತು ಮಾತಾಡತಾರೆ ಕೆಲ್ಸ ಆತದೇಏನ್ ವಯಸ್ಸು ಇಲ್ಲಲ್ರಿ
ಏ ಇಲ್ಲಾಕ್ಕ ನಿಮ್ದ ಅಷ್ಟು ಬಿಟ್ರೆ ಯಾವ್ದೂ ಕೇಸಿಲ್ಲ ಅವಗ
ಹ್ಮ್ ಅದೇ ಅಂದ ನ ಡಿಸ್ಟರ್ಬೆನ್ಸ್ ಏನ್ ಆಯ್ತೆ ನನ್
ಹ ಇಲ್ಲಕ್ಕ ಅದು ಕಾಮನ್ ಅಲಾಕ್ಕ ಕಜು ಬಜ್ರನ್ನ ಎಲ್ಲನ್ನ ಚೆನ್ನಾಗಿ್ ನೋಡ್ಕೋಬೇಕಲ್ಲ
ಹ ಹೌದ್ರಿ
ನಾವಿರೋ ಸುತ್ತಮುತ್ತ ಎಲ್ಲಾ ವಾತಾವರಣ ಚೆನ್ನಾಗಿದ್ರೆ ನಮ್ಗೂ ಮನಸ್ಸ ಎಲ್ಲಾ ನೆಮ್ಮದಿ ಆಗಿರ್ತತಿ ಒಬ್ರಂಗಗೆ ಒಬ್ಬ ಸ್ಪ್ರಿಂಗ್ಗೆ ಇದ್ರೆ ನಮ್ಗೂ ಕಾಲು ಅಷ್ಟು ಇರೋಬೇಕ ಅನ್ಸಂಗಿಲ್ಲಲ್ಲಿ ಹ್ಮ್ ಎಲ್ರುೂನು ಚೆನ್ನಾಗಿ ಇಕೊಂಡು ನಾವು ಚೆನ್ನಾಗಿದ್ರೇನೆ ಚಲೋ
ಹ್ಮ ರೀ ಅದಕ್ಕೆ ಅಂದ್ರ ಅವ್ರಲ್ಲಾ ಕುೂಂ ಮಾತಾಡತಾರೀ ಹ್ಮ್ ಹ
ಹೆಲ್ಪ್ ಆಗ ನಮಗೆ
ಹೌದ ಅದು ನಿಜ ಅದ ರೀ ನಿಜ ಯಾರು ನಮ ರಿಲೇಟಿವ್ಸ್ ಅದ್ ಬರಲ್ಲ ಯಾಕಂದ್ರ ಅವ್ರು ಈ ಬೇರೆ ಬೇರೆ ಊರಿಗ ಇರ್ತಾರ ಅಲ್ಲ ಕಡೆ ಫಸ್ಟ್ ಆಗೋರು ನೆರೆ ಹೊರವರೇ ಹಾಕ್ತಾರ
ಹಾ ಸರಿ ಮತ್ತೆ ಸಿಗಣಂತ ತಕ ಬಕ್